ಅಲ್ಲೂರಣ್ಣ. ಹಾ ಕೆಲಸತೈತೆ.
ಪ್ರವಸ್ ಬಗ್ಗೆ ಏನದ್ರೂ ಗೊತ್ತ್.
ಅಷ್ಟು ಗೊತ್ತಿಲ್ಲ ಸರ್ ಸ್ವಲ್ಪ ಗೊತ್ತಿತ್ತು ಹೇಳ್ರಿ.
ನಾವು. ಕರ್ನಾಟಕದ ಯಾವ್ದಾದ್ರರು ಪ್ರವಾಸ ಹೊಗ್ಯದೆ ಅ ಹೋಗಿರೆನ್ರಿ.
ಇಲ್ಲಿ ಇದಕ್ಕಂತ ಹೋಗಿದಿವ್ರೀ. ದಾಂಡೇಲಿಗಿ ದಾಂಡೇಲಿ ಹಾ.
ಹ ಅಂದ್ರೆ ಈಗ ದಾಂಡೆಲಿ ಚಲೋ ಅದ ಬುಡ್ರ ಎಲ್ಲಾ ಪ್ರವಾಸಿ ಭಾಗ ನೋಡ್ದಾಗ. ಅಲ್ಲಿ ಶೈಕ್ಷವಾಗಿ. ಹಾಗೆ ಐತಿಹಾಸಿಕವಾಗಿ ಅನೇಕ ರೀತಿಯ ಸಾಹಿತ್ಯಗಳು ಕಲೆಗಳು ಮತ್ತು ವಾಸ್ತುಶಿಲ್ಪಗಳು. ಚೆನ್ನಾಗಿದವ್ರಿ ಅಲ್ಲೂ ನೋಡವು ಈಗ ನಾವು ಕರ್ನಾಟಕದಲ್ಲಿ ಐತಿಹಾಸಿಕ ಸ್ಥಳಗಳಂತ ಹೊದಾಗ. ಪ್ರಮುಖವಾಗಿ ಒಂದು ನಲ್ಕು ಟ್ರ್ಯಾಕ್, ಚಿ ಮೌರ್ಯ ಮೌರ್ಯ ಸಾಮ್ರಾಜ್ಯ ಬಗ್ಗೆ ಗೊತ್ತೇ ಅಂತ ನಿಮ್ಗ, ಹೋಗ್ತಲ್ಲಿಲ್ರಿ ಅದೇ ರೀತಿಯಲ್ಲಿ ಕರ್ನಾಟಕದ ಜನ. ಜೆಬ್ರವರಿ ಕೀತ್, ಈಗ ಮೌರ ಸಾಮ್ರಾ, ಸ್ಪಪಕ ಚಿ ಮರೆ ಬರ್ತಾನಲ್ರರಿ,
ಆ ಸಂದರ್ಭ ವಾಲುವ
ಹೋಗಿ ಬರ್ತೇನ್ರಮ್ಮ.
ಹಾ ರೀ.
ಪುರಿ ಸಾಮ್ರಾಜ್ಯ ಸ್ಥಾಪಕ ಆಗಿರುವಂತ ಚಂದ್ರಗುಪ್ತಮ ಮೌರ್ಯರಿ, ಶ್ರಾವಣ ಬೆಳಗೋಳ ಬಂದ ತಸಣ ಅಲ್ಲಿ, ಪ್ರಮಗಿರಿ ಬೆಟ್ಟ ಬರ್ತರಾಸಂದ ಆ ಬಂದಕಸ ಸಲ್ಲೇ, ವೃತ ಮಾಡ್ತನ್. ಅದು ಜೈನ್ ಧರ್ಮಕ್ಕೂ ಮತ್ತು, ಅದು ಬೌದ್ಧ ಬಾಳ ದೊಡ್ಡ. ಐತಿಹಾಸಿಕ ಏಲ್ಲ ಹೊದ್ದಾರೆ ಅದು ಒಳ್ಳೆ ಪ್ರೊಸ್, ತರ ನೋಡ್ರಿ ನೋಡಕ್ ಆಮೇಲೆ ಇಲ್ಲಿ ಬಾದಾಮಿ ಐಹೋಳಿ ಪಟ್ಟದ ಕಲ್ಲೂ, ಇ ನಮ್ ಕರ್ನಾಟಕ, ಇಂಡಿಯಾದಾಗೆ ಅದವೇರ್ರಿ ಅದು ಚಾಳಿಕ್ಯ, ರಾಷ್ಟ್ರಕೂಟ ಮ ಸ್ಥಾಪಕ. ಣ್ಯ ಮಾಡಿದಂತವ್ರು, ಇಲ್ಲಿ ಅನೇಕ ಗುಹೆಗಳನ್ನು ಕಠಿಣ್ ಮಾಡಿದ್ದಾರೆ ಸ್ಟೋನ್ ಗಳಿಂದ ಆರ್ಕಿಟೆಕ್ಚರ್ ಮಾಡಿದ್ದಾರೆ. ದೇವಾಲಯಗಳ ನಿರ್ಮಾಣ ಮಾಡಿದ್ದಾರೆ. ವಾಸ್ತು, ಶಿಲ್ಪ ಕೊಟ್ಟಿದ್ದಾರೆ. ಕಲೆ ಸಾಹಿತ್ಯ ಅನೇಕ ರೀತಿ, ಅತಿಗಿರುವಂದ್. ತಮ್ಮದೇ ಆದಂತ ಕೊಡುಗೆ ಶೈಲಿಗಳ ಶೈಲಿನ್ನ ಏನ್ ಮಾಡಿದಿದ್ದಾರೆ. ಅವರ ಆ ಅವಶೇಷನ್ನ ಇಲ್ಲಿ ನಮ್ಗೆ ಒಂದು ಪಟ್ಟದ ಕಲ್ಲು ಅಯ್ಯೋಹೊಳೆ ಬಾದಾಮಿ ಅಂತ, ಇಕ್ಕಂತ ಗುಹೆಗಳು ದೇವಾಲಯಗಳು, ವಾಸ್, ತುಪ್ಪಗಳು ಕೆತ್ತನೆ ಮಾಡ್ಕಸಿ ಇವತ್ತಿ. ಕೂಡ ಅವು ನಾವು ನೋಡ್ಬೋದ್ರಲ್ಲಿ. ಬಾದಾಮಿ ಹೋದರು ಬಾಗಲಕೋಟೆ ಜಿಲ್ಲೆ ಒಳಗ ರಿ ಹೊಯ್ಸಳ ಸಾಮ್ರಾಜ್ಯ. ತೇನ್ರೀ.
ಹೋಯ್ಸಳ ಸಾಮ್ರಾಜ್ಯ ಅಷ್ಟೇನದ್ರ ಬಗ್ಗೆ ಗೊತ್ತ ಸ್ವಲ್ಪ.
ಸ್ಲ್ತಲ್ರರಿ ಅದೇ ಅವರು ಸಾವಿರಂದ ಒಂದ್ ಸಾವಿರದ ಮುನ್ನೂರು ಈವಾಗ್ ಎಡಿ ಒಳ ಬ ದೀಪವರು ಮತ್ತು ಅಪ್ರ ಕ್ರಿಸ್ತ ಅಂತ ಬರ್ತಲ್ರರಿ ಅಲ್ಲಿ ಹಲೆಬೀಡು ಬೇಲೂರು ಚನ್ನಕೇಶವ ದೇವಾಲಯಗಳು ಕಂಡ ಬರ್ತವ್ರಿ ಆಮೇಲೆ ಅಲ್ಲಿ ಏನ್ ಮಾಡ್ತಾರಿ. ಹುಪ್ ಸ್ಟೋನಿಂದ್ ಬಳಪದ ಕಲ್ಗಳಂತ ಬರ್ತಾವಲ್ರರಿ. ಅದ್ರಿಂದ ಅವು ಸಿಲ್ಪುರ್ಲ್ಲಿ ಕೆ. ವರ್ನೆ ಮಾಡಿದ್ದಾರೆ ಸ್ಟಾರ್ ಶೇಪ್ ಅಂತಕ ದೇವಸ್ಥಾನ ಮಾಡಿದಾರೆ. ವಿಜಯನಗರ ಈ ನಮ್ಮ್ ಕರ್ನಾಟಕ್ ರಾಜ್ಯದಲ್ಲಿ ನಂಬರ್ ಒನ್ ಸಾಮ್ರಾಜ್ಯ ಆಗಿರುವಂತದ್ದು. ವಿಜಯನಗರ ಸಾಮ್ರಾಜ್ಯ ರೀ ಆ. ಇಲ್ಲಾನ್ ಕೇಳ್ಬೇಕು ನೋಡ್ರಿ. ಹಂಪಿ ಅದಕ್ಕ ಕೊಂಪೆ ಅಂತ ಕರಿ ಇದ್ರ ಹಳೆದಲ್ಲಿ ಕಿಸ್ಕಂಡಿ ಅಂತಕ್ಕಂತ ಅಲೆ ಬರ್ತಾರ್ರಿ. ಆ ಒಂದು ಸಾಮ್ರಾಜ್ಯದಲ್ಲಿ ಕೊಡೊದೆ ಆಪ್ ಮುನ್ನುರಾ ಮೂವತ್ತ ತರ ಪ್ರಳಿ. ಜನ ಸಾಮ್ರಾಜ್ಯ ಆಳಿ ಮಾಡಿದಂತ ಮನತಾನೆ ಅವರು ಅವು ಐದ್ ಮರ್ತವ್ರರು ಸಂಗಮ ಸಾಳು. ತುಳು ಅರಬಡ ಅಂತಕ್ಕಂಥ್ದು. ಆ ಐದು ಮನೆತನ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಗಿ ಅಂಪಿಯಲ್ಲಿ ಆಳಿ ಕೆ ಮಾಡಿ ಅವರು ಇದು ಇವತ್ ತಾವ. ಇಲ್ಲಿ ಬಾದಾಮಿ ಬಟ್ ಇದು ಹಂಪಲ್ರರಿ ಇದು ವಿಶ್ವಏನೋ ವಿಶ್ವ ಯನಿಸ್ಕೋ ಪಟ್ಟಿ ಸೇರಿದ ರೀ ಅಂದ್ರೆ ಇದು ಹೆರಿಟೇಜ್ ವರ್ಲ್ಡ್ ಹೆರಿಟೇಜ್ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾಗಿರುವ ನಮ್ಮ ಕರ್ನಾಟಕದು ಯಾವ್ದಪ್ಪ ಅಂದ ಹೆಂಪಿರ ಅದು ಯಾಕಂದ್ರೆ ಅಲ್ಲಿ ಅನೇಕ ರೀ ತ್ತೆ ದೇವಸ್ಥಾನಗಳು ಕೆತ್ತನೆಗಳು ಶಲ್ಪಿಗಳು. ಬಾಳ ಚೆನ್ನ್ ಕಟ್ಟಿದ್ದಾರೆ ಅದಕ್ಕಾಗಿ ಇದು ವಿಶ್ವ. ಪಟ್ಟಿಗೆ ಸೇರ್ಪಡ್ ಮಾಡಿದ್ದಾರೆ. ಮೈಸೂರ ರಾಜಾ ನೋಡಿರಲ್ರಿ ಎಲ್ಲ. ಮೈಸೂರಲ್ಲಿ ಇವಾಗ್ ಒಡೆೆಯ ಮನಿ ತಾನ ಆಳ್ ಆಳ್ಕೆ ಮಾಡಿದ್ರು. ಮೈಸೂರು ರಾಜ ಒಡೆಯರ್ ಅಂತ್ ಗೊತ್ತ್. ತರ್ರೋರಿ ಅವರು ಕೂಡ ಲೆನಿಕರಿ. ತ್ತಿ ಕೆತ್ತನೆಗಳು ಮಾಡಿದ್ದಾರೆ ಸಾಮ್ರಾಜ್ಯ ಕೊಡುಗೆ. ಕೊಟ್ಟಿದ್ದಾರೆ. ಚೆನ್ನಾಗಿ ಅವರು ಏನ್ ಮಾಡಿದಾರೆ. ಇಲ್ಲಿ ಸೋಲಿಗೆ ಜನಾಂಗದವರು ಹೇ ತಮ್ಮದೇ ಆದಂತ ಬೇಡ ಸೋಲಿಗಂತ ಜನರು ಬರ್ತಾರ ಮೈಸೂರ್ದಾಗ. ಅವರು ಒಂದ್ ದೊಡ್ಡ ಇದ್. ಇತಿಹಾಸವನ್ನೇನ್ ನಿರ್ಮಾಣ ಮಾಡಿದಾರಲ್ರರಿ. ಅನೇಕ ಅಭರಣ್ಯಗಳು ಸೃಷ್ಟಿ ಮಾಡಿದ್ದಾರೆ. ದೇವಸ್ಥಾನಗಳ ಕೆತ್ತನೆ ಮಾಡಿದ್ದಾರೆ. ಇವೆಲ್ಲಾ ನಮ್ಮ್ ಕರ್ನಾಟಕದಲ್ಲಿ ಬ. ಕಂಡು ಬರುತ್ತಂತ ಐತಿಹಾಸಿಕ ಸ್ಥಳಗಳ್ರಿವೆಲ್ಲ.
ಹ್ಮ
ಅಲ್ಲಿ ಚಾಮರಾಜನಗರದಲ್ಲಿ ಅನೇಕ ಪು ಪುರಾತನ ದೇವಸ್ಥಾನಗಳ ಕಂಡ್ ಬರ್ತಾವ್ರಿ. ಇಲ್ಲಿ ಕರ್ನಾಟಕ ಟೂರಿಸಂ ಅಂತ ಬಂದಾಗ್. ಅಲ್ಲಿಟೂರಿಸಂ ಪ್ಲೇಸ್ಗಳು. ಬಾಳ ಚೆನ್ನಾಗದಾವ್ರಿ. ಕರ್ನಾಟಕ ಆಮೇಲೆ ಅಲ್ಲಿ ಅನೇಕ ರೀತಿಯ. ಒಂದ್ ಟ್ರಿಪ್ ಆಗಿ ಹೋಗ್ಬೋದ್ರಿ ಹೋಗ್ ಕಾಸಿಂದ್ ಎಲ್ಲಾ ಕಡೆ ನೋಡ್ಬೋದ್ರಿ ಮತ್ತ. ಕರ್ನಾಟಕದಲ್ಲಿ ಅನೇಕ ರೀತಿಯಾಗಿ ಅದರ್ಸ್ ಟೂರ್ ಗಳು ಬಳ್ ಪ್ಲೇಸ್ ವೆಬ್. ಬಾಳದವ್ರಿ. ಪ್ಲೇಸಸ್ ಅ ನೋಡ್ಬೋದ್ರ ನೀವು ನೀವು ಕಸ ಚೆಕ್ ಮಾಡ್ಬೋದ್ರೀ ಅ ಎಜುಕೇಶನ್ ಪರ್ಪೋಸ್ ಹೆಂಗಿದವ ನಮ್ ಕರ್ನಾಟಕ ಟೂರಿಸಮ್ದು ಆಮೇಲೆ ಯಾಕೆ ನಾವು ಶೈಕ್ಷಣಿಕವಾಗಿ ಟೂರಿಸಂ್. ಶಾಲಾ ಕಾಲೇಜಿನ ಮಕ್ಕಳಿಗಳಿಗೆ ಡಿಗ್ರಿ ಹೋಲ್ಡರ್ಸ್ ಮಕ್ಕಳಿಗೆ ಕರ್ಕೊಂಡ್ ಕಸನ್. ಕರ್ನಾಟಕ ರಾಜ್ಯದ ರಾಜಧಾನಿ ಇರೋದ ಬೆಂಗ್ಗಳೂರ್ ಸುತ್ಕೊಂಡ್ ಬರ್ತೇವಿ ಮೈಸೂರ್ ಹೋಗ್ತೇವಿ ಆಮೇಲೆ ಈ ಕಡೆ ಅನೇಕ. ಕಬಾಯಣಗಳು. ಕರ್ಕೊಂಡ ಹೋಗ್ೀವಿ ಜೂಗಳ ಕರ್ಕೊಂಡ್. ಬಿ. ಬೆಂಗಳೂರು ಬಂದ್ಬಟ್ಟು. ಇಡಿ ರಿಸರ್ಚ್ ಟ್ರ್ಯಾಪ್ ಅದೇ ಅಲ್ರಿ. ಆಮೇಲೆ ಅಲ್ಲಿ. ಅ ದೊಡ್ಡ ದೊಡ್ಡ ಕಾಲೇಜುಗಳುದಾವ ಪ್ರವಾಸಿತ ಶೈಕ್ಷಣಿಕ ಸ್ಥಳಗಳದಾವ. ನಮ್ಮ್ ಬೆಂ್ಗಳೂರು ರಾಜ್ಯಾ. ಟನಿಯಲ್ಲಿ ವಿಧಾನಸೌಧ ಇದೆ. ಇವೆಲ್ಲಾ ನೋಡುವಂತ ಪ್ಲೇಸ್ಗಳು ಅವ. ಬೆಂಗೂಲ್ ಜಿಲ್ಲ. ಮತ್ತ ಮೈಸೂರ್ ಜಝೋನ್ದ ಬಂದಾಗ. ಮೈಸೂರ್ನಲ್ಲಿ ಒಳ್ಳೊಳ್ಳೆ ಹೆರಿಟೇಜ್ ಪಾರಂಪರಿಕ ಸ್ಥಾನಗಳ ಇದಾವ ಫುಡ್ ಟ್ಯಾಕ್ಸ್ ಗಳ ಇದಾವ ಅಲ್ಲಿ ಫುಡ್ ಸರ್ಟಿಫಿಕೇಟ್ ಸಿ ಎಫ್ಟ ಸಿ ಎಫ್ ್ಟಿ ಆರ್ ಎ ಅಂತ ಬರ್ತದ್ರೀ ಮತ್ತ. ಒಳ್ಳೆ ಒಳ್ಳೆ ಜೆ ಎಸ್ ಎಸ್ ಕಾಲೇಜ್ ಬರ್ತದೆ ನಮ ಇದೇ ನಮ್ಮ. ನಾವ ಈಗ ಪ್ರೆಸೆಂಟ್ಏನಾನ. ನಮ್ದು ಉತ್ತರ ಕರ್ನಾಟಕದಲ್ಲಿ ಫೇಮಸ್ ನಾರ್ತ್ ಕರ್ನಾಟಕದ ಧಾರವಾಡಿ ಹುಬ್ಬಳ ಧಾರವಾಡ ಹುಬ್ಬಳ್ಳಿ ಬೆಳಗಾವಿ ಏನ್ ಬರ್ತಾವಲ್ರರಿ. ಅಗ್ರಿಕಲ್ಚರ್ ನ ನಂಬರ್ ಒನ್ ಡೆಲಪ್. ಪಟ್ಟಕಾದ್ರೆ ಇದು. ಹ ಅದನ್ನು ಚೆನ್ನಾಗಿದ್ದಾರೆ ಮತ್ತೆ ಈ ಕಡೆ. ಕಷ್ಟ . ಜೂನ್ ಅಂತ ಬಂದಾಗ ಮಂಗಳೂರು ಮಣಿಪಾಲ್ ಉಡುಪಿ. ಮೆಡಿಕಲ್ ಪ್ರರ್ಪೋಸ್ಾಗ ಬಾಳ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗಿದ್ದಾರೆ ಯಾಕಂದ್ರೆ ಎಲ್ಲರೂ ಮೆಡಿಕಲ್ ಇದೊಳಗ ಬಾಳ ಇದಾಗಗ್ಬಿಟ್ಟಿದ್ದಾರೆ ಡೆವಲಪ್ಮೆಂಟ್ ಆಗಿದ್ದಾರೆ ಓದತ ಇದಾರೆ ದೊಡ್ಡ ದೊಡ್ಡ ಇಲಾಖೆದಾಗ ಸೇರ್ತಾ ಇದಾರೆ ಯಾಕಂದ್ರೆ ಅಲ್ಲ ಎಲ್ಲ ಮೈಂಡ್ ಸೆಟ್ ಮಕ್ಕಳ ಮೈಂಡ್ೆಟ್ ಬಹಳ್ ಪವರ್ಫುಲ್ ಇದ ಇರ್ತ ಕನ್. ಸಂತೋಷನ್ರಿ ಅದಕ್ಕಾಗಿ ಇವತ್ತು ಅದ ಏನಗಿದ್ರ ಬಹಳ ಡೆವಲಪ್ಮೆಂಟ್ ಆಗ್ಯಾವ್ರ ಈ ಮಂಗಂಗಳೂರುಾಗ. ಎಲ್ಲೋ ಏನ್ ಮಾಡ್ತಾರ ಶೈಕ್ಷಣಿಕ ಅವ್ರ ಎಲ್ಲಾ ಕಾಂಪಿಟೇಟಿವ್. ಹೋಗಂಗಲ್ರರಿ ಮಂಗ್ಳೂರ್ವರು ಮೆಡಿಕಲ್ಗು ಬ್ಯಾಂಕಿಂಗು ಅವ ಬೇರೆ ಬೇರೆ ಇಲಾಖೆ ಚೆನ್ನ್ ಓದ್ಕೊಂಡು ಒಳ್ಳೆ ಒಳ್ಳೆ ಪೋಸ್ಟ ಹೋಗ. ತ್ತತಾರೆ.
ಹ
ಆಮೇಲೆ ಟೂ ಟೂರಿಸ್ಟ್ ನಿಮ್ಗೆ ಏನಾದ್ರೂ ಐಡಿಯಾ ಇದ್ರ ಹೇಳ್ರಿ ಟೂರ್ ಬಗ್ಗೆ.
ಟೂರ್ ಬಗ್ಗೆ ಅಂದ್ರೆ ಅದು ಒಂದು ಐತಿಹಾಸಿಕದ ಬಗ್ ಗೆಲ್ಲಾ ನೆನಪು ಮಾಡ್ಸಕ ಕೊಡ್ತದ್ರಿ ಒಂದು ಹಿಂದೆ ಆದ ಘಟನೆಗಳ ಬಗ್ಗೆ ಎಲ ಸ್ಟೋರಿನ ಇದೆ ಎಸ್ಪ್ಲೇನ್ ಮಾಡ್ತೈತ್ರಿ ಅದು.
ಯಾವದ್ರೀ
ಇದು ಪ್ಲೇಸ್ ಪ್ಲೇಸ್ಗಳು ರೀ ಎನ್ಸೆಂಟ್ ಪ್ಲೇಸ್ ಇರ್ತದ ರೀ
ಹಾ
ಯಾವ್ದೇ ರೀತಿ ಈ ಎಕ್ಸಾಂಪಲ್ ಈಗ ಬಿಜಾ ಪುರ್ ಗೋಲ್ ಗುಮ್ಮಟ್ ಆಗಿರ್ಬೋದ್ರೀ ಅವಗನವು ಆ ರೀತಿ ಯಾವ್ ರೀತಿ ಅವ್ರ ಇಂಜಿನಿಯರಿಂಗ್ ಯಾವ್ ರೀತಿ ಇದ್ರಿ ಸೊ ಇವಾಗಿನ ಎಂಜಿನಿಯರ್ಗಳ್ ಯಾವ್ ರಿ ತಿ ಕೆಲ್ಸ ಮಾಡಿದ್ರ ಅವಗಿಂದ ಇಂಜಿನಿಯರ್ ಏನ್ ಡಿಫ್ರೆನ್ಸ್ ಅವ್ರ ಕಟ್ಟಡ ಶೈಲಿಗಳಾಗಿರ್ಬಹದ ರ ಜೊತೆಗೆ ಅವ ಯಾವ ರೀತಿಯಾಗಿ ಅದು ಕಟ್ಟ ಮಾಡಿ ನಿರ್ಮಿಸಿದರೆ ಪ್ಲೇಸ್ ಯಾವ್ದು ಯಾವ್ ಪ್ಲೇಸ್ ಅಲ್ಲಿ ಏನೇನೆಲ್ಲ ಬಳಸಿದ್ರಿ ಅದ್ ಇವಗ ಯಾವ್ ರೀತಿಯಾಗಿ ಒಂದು ಸಮಾಜದ ಆ ಒಂದು ಅದರದ್ದೇ ಆದ ಒಂದು ಶಾ ಯಾ ಯಾವ್ ರೀತಿ ಕಟ್ಟಡ ಎಷ್ಟು ವರ್ಷಗಳ ಕಾಲ ಬದಿ
ಹಾ ಹಾ ಹ ಈಗ್ ಎಕ್ಸಾಂಪಲ್ ಅಂದ್ರೆ ಹಂಪಿ ವಿಜಯನಗರ ಪಟಾಳ್ಕಲ್ಲು ಬಾಗಲಕೋಟೆ ಪಶ್ಚಿಮ ಘಟ್ಟಗಳು ಈ ರೀತಲ್ರಿ
ಹಾ ಹೌದ್ರೀ
ಇವೆಲ್ಲಾ ಐತಿಹಾಸಿಕ ಸ್ಥಳಗಳಲ್ರಿ ಇವೆಲ್ಲ
ಹೌದೌದ್ರೀ
ಹ ಮತ್ರಿ ನಿಮ್ಗೆ ಏನ್ ಅನ್ಸುತ್ರಿ ಟೂರಿಗ್ ನೀವ್ ಯಾವ ನೀವು ಯಾವ ಟೈಮ್ನಾಗ ಹೋಗಿದ್ರಿ ಟೂರಿಗೆ?
ನಾವು ಹೋಗಿಲ್ರಿ ಹೋಗಿರೋಣ ಇಲ್ಲಿ ಕ್ವಾಜ ನೌಜ ಬಂದದ ದರ್ಗ ಏತ್ಲರೀ ಇಲ್ಲಿ.
ಹಲೋ ಹಾ ಕಲ್ಬರ್ಗ ಹೋಗಿದ್ರೀ ಏನ್ರೀ ಗುಲ್ಬರ್ಗ ಕೋಟೆ ಮತ್ತು ಬೌಧ್ವಿಹಾರ ಶರಣಬಸಪ್ಪ ಟೆಂಪಲು ಜಾಮು ಸಾತ್ ಗುಂಭಸ್ಸು ಜಮ್ಮ ಮಸ್ ತಿದ್ವಿ. ದರ್ಗಾ ಇವೆಲ್ಲ ಕರ್ನಾಟಕ್- ಕರ್ನಾಟಕದಲ್ಲಿ ಕಲ್ಬುರಗಿದು ಉತ್ತರ ಕನ್ನಡ ಭಾಗದಲ್ಲಿ ದೊಡ್ಡ ಅದನ್ನು ಡೆವಲಪ್ಮೆಂಟ್ ಆಗ್ತದೆ ರೀ ಶೈಕ್ಷಣಿಕವಾಗಿ. ಬಟ್ ಅಲ್ಲೆಲ್ಲ ಇವೆಲ್ಲಾ ಸೖಕ್ ಶೈಕ್ಷಣಿಕವಾಗಿ ಪ್ರವಾಸ ತೆಗೆದುಕೊಂಡಾಗ ಮೇನ್ ಮೇನಾಗಿ ಇವೆಲ್ಲ ಸಾತ್ ಸಾತ್ ಗುಂಬಜು ಅದ್ ಅದ್ ದರ್ಗಾ ಆಮೇಲೆ ಬೌಧ್ಧ್ವಿಹಾರ ಶರಣಬಸಪ್ಪ ಟೆಂಪಲು. ಅನೇಕ ರೀತಿಯಾದಲ್ಲಿ ಬಟ್ ಬೀದಾರ್ ಬಂದ್ಬಿಟ್ಟು ಅಲ್ಲಿ ಏನು ಅದೆರಿ ಕಲ್ಯಾಣ್ ಮಂಟಪ ಅನುಭವ್ ಮಂಟಪ ನೋಡಿದಿರಲ್ರಿ.
ಕಲ್ಯಾಣ್ ಮಂಟಪ್ ನೋಡಿಲ್ರಿ ಅಣ್ಣ ಹಾ ಹಾ ನೋಡಿವ್ರಿ.
ಚಲೋದ್ ಅಲ್ರೀ ಅದುನು. ಬಸವಣ್ಣವ್ರು ಅದಿ ಹನ್ನೆರಡ್ನೇ ಶತ್ ಶತಮಾನದಲ್ಲಿ ಒಂದು ಏನ್ ಮಾಡಿದ್ದಾರೆ ಅಲ್ಲಿ ಮಂಟಪ್ ಕಟ್ಟಿದ್ದಾರೆ ಅಲ್ಲಿ. ಸಂಸತ್ ಅಂದ್ರೆ ಹೆಂಗ ಇದ್ ಮಾಡ್ ಇದ್ರ್ ಪಾರ್ಲಮೆಂಟ್ರಿ. ಆ ರೀತಿ ಅವಾಗೆಲ್ಲಾ ಸರ್ವಧರ್ಮ ಸಮನ್ವಯ ಅಂತ ಅಂತಕ್ಕಂಥದ್ದು ವಿಶ್ವ ಗೆ ಪ್ರಥಮವಾಗಿ ವಚನಗಳ ಮೂಲಕ ಏನ್ ಮಾಡಿದಾರಪ್ಪಾ ಅಂತಂದ್ರೆ ಸಾಹಿತಿಗಳ ಮೂಲಕ ವಚನಗಳ ಮೂಲಕ ಹಾಡುಗಳ ಮೂಲಕ ತತ್ವ ಪದಗಳ ಮೂಲಕ ಏನ್ ಮಾಡಿದ್ರು ಇಡೀ ವಿಶ್ವಕ್ಕೆ ಖ್ಯಾತಿ ಹೊಂದುದ್ರು ಅವ್ರು, ಯಾಕಂದ್ರೆ ಎಲ್ಲಾ ಜಾತಿ ಧರ್ಮ ಒಂದೇ ಗಂಡು ಹೆಣ್ಣು ಬೇದ ಅಂತ ಬಂದಾಗ ಗಂಡು ಹೆಣ್ಣು ಅಷ್ಟ್ ತೆ ದಿ ಫ್ರಂಟ ತ್ತೆಲ್ಲಾರೂ ನಂಬ ಅ ಮಾನವನ ದೇಹದಲ್ಲಿ ಇರತಕ್ಕಂಥ ರಕ್ತ ಬಂದಿ ಅಂತಕ್ಕಂಥದ್ದು ಶರಣರು ಅಲ್ಲಿ ಬ ಚ್ಚ ಕನ್ನಡದ ಅನುಭವ ಮಂಟಪ ಸ್ಥಾಪ್ ಬಂದ ಮಾಡಿ ತೋರ್ಸಂತವು ಪ್ರಥಮ್ ವ್ಯಕ್ತಿ ನೋಡ್ರಿ ಅವ್ರು. ಅದುನ್ನು ಒಂದು ಸ್ಯೆಕ್ಷಣಿಕ ಹಿನ್ನೆಲೆ. ರೆ ಟೂರಿಝಲ್ ಪ್ಲೇಸ್ ನಲ್ಲಿ.
ಔದೌದ್ರೀ
ಮತ್ತ ಈಗ ರಾಷ್ಟ್ರೀಯ ಹಬ್ಬಗಳು ಅಂತ ಬರ್ತಾವ ರಾಷ್ಟ್ರೀ ಹಬ್ಬಗಳು ಅವಯಿವ ಗೊತ್ತದೇಲ್ರೀ ನಿಮ್ಗ.
ಹಾ ರೀ ರಾಷ್ಟ್ರೀ ದಸರಾ ರೀ.
ಹಾ ದಸರಾ.
ದೀಪಾವಳಿರಿ ಹ್ಮ್ ಮತ್ತ್ರಿ.
ಎನ್ಟ್ರಿ ಫ್ಯಾಕ್ಚುನಿ ಈ ದಾಂಡಲಿ ಎಕ್ಸಾಂಪಲ್ ತೆಗೆದುಕೊಂಡ ಹೋಗ್. ಟೂರಿಸ್ ಪ್ಲೇಸು ಬಾಳ ಜನೋಹೊಗ್ತಾರೆಬ. ಕರ್ನಾಟಕ ನೋಡ ಅಪ್ಪಿ. ಅಲ್ಲಿ ಪಂಪ್. ಮ್ಟಾಸ್ ಮಸ್ಕಿಟೋ ಪಾರ್ಕ್ ಅದಾ ರೀ. ಆಮೇಲೆಯಾ ಟ್ರ್ಯಾಪ್. ತ್ತಿಂಮ ಇದು ಯಾವಾಗದ್ರು ಈ ಬಹ ಬೋಟ್ ಒಳಗ ಹೋಗ್ಬೋಹದ್ರಿ. ಆಮೇಲೆ ಎಲ್ಲಾ ಒಳ್ಳೆಯ ಬಡ್ಸ್. ಪಶುಗಳೊ. ಇಕೋ ಪಾರ್ಕಿಂಗ್ ಐತಿ ಇಕೋ ವಿಲೆಜ್ ಐತಿ ಹಾ ಸಣ್ಣ ಸಣ್ಣ ಮಕ್ಕಳಿಗೆಲ್ಲಾ. ಕರ್ಕೊಂಡ್ ಹೋಗ್ತಾ ಇರ್ತಾರೆ ಗಾರ್ಡನ್ ತೋರುಸ್ತಾರೆ. ಮೆಡಿಸೆನ್ ಫ್ಲ್ಯಾಟ್ಸುಗಳುಅದಾವಾ. ಆಮೇಲೆ ಜೂಗಳು ಇದಾವೆ ಪ್ರಣ ಜೂ ಪ್ರಾಣಿಗಳ ಅದವೆ. ಲೇ. ಒಳ್ಳೆ ಒಳ್ಳೆ ಟೈಮ ಆಲು ಅಲ್ಲಿ ದಲ್ಲೈ ಉ. ಉತ್ತರ ಕರ್ನಾಟಕದಲ್ಲಿ ಈ ಉತ್ತರ ಕನ್ನಡಾ ಏನ್ ಬರ್ತಲ್ರಿ ದಾಂಡೇಲಿ ಸಮೀಪ ಈ ಕಡೆಲ್ಲ ಕೋಸ್ಟಲ್ ಏರಿಯಾ. ಕರಾವಳಿ ಪ್ರದೇಶ ಒಳ್ಳೆ ಮಲೆನಾಡು ಪ್ರದೇಶ. ಟ್ಟರಿ ಮಳನಾಡು ಪ್ರದೇಶ ಒಳಗ ಒಳ್ಳೆವ ಪ್ಲೇಸ್ ನೋಡ್ರಿ ದಾಂಡೇಲ್ಲಿ. ಮತ್ತೆ ಇದು ಮತ್ತ ಯಾವ್ರ ಹಂಗರ ರಾಷ್ಟ್ರ ಹಬ್ಬಕ. ಕೊಟ್ಕೊಂಡ ಯಾವಾಗಾದ್ರು ಚರ್ಚೆ ಮಾಡನ್ ರಿ ಸಾಕು ಹೋಗೈತಿ
ಅಹ ಹಾರೀದ
ಆಯ್ತ ಟೈಮ್ ಹಚ್ಚಗೊಂಡ್ರ ಆಮೇಲೆ.
ತ್ತದ.
ಬರ್ರೀ ಅನ್.
ಹಾ